ಹ
ಏನಲ್ಲ ಈಗ ಹೊಲ್ಗೊಯ್ದೆ ಈಗ ಮಿನಿಗ್ ಮಿಂದೆ
ಯಾಕೆ ಹೊಲ್ಗ
ಸರಿತೇಕ
ಹ್ಮ್ ಸರಿ ಬಂದ
ಎಮ್ಮ ಸ್ವಲ್ಪಷತ್ ಮೊದಲ ಪಾಳಾಳದಲ್ಲಿ ಜಗ್ಗ ಸಲ್ಲ
ಇಲ್ಲಾ ನೀ ನಮ್ಮ ಒಳಗೊಳಗ್ ಬೀಜ ನೇಟ್ಟಿಲ್ಲ ನೀನ್ ಸತ್ಯ್ಯಗ್ತನ್
ವಿದಲ್ಲಲ್ಲಲ್ಲನ ಅವೋ ಸಣ್ಣ
ಹಂಚಾಯತ್ ಹ ದವಾರ ಮತ ಬಸ
ಭೇಜ ಅವ ನೀ ನ ನಾಟ್ಯವಾಲ್ಲ
ನಾಟಿಲ್ಲ
ಆಟಲ್ವಾ ಅಲ್ಲೆ ಅಲ್ಲಲ್ಲ ಆಟ ನಟಾವ ಕೂಡ ಸಷ ಬಸ್ ಅಲ್ಲಿ
ಹ್ಮ್ ಮತ್ತೆ ಅಂಗ ಆಯ್ತನ ತಾಗಿಬೇಕ ಹಿಂದೆ ಆಲೆ ಬಿಡ್ಲಿ
ಹಾ ಮತ್ತೆ ಹೊಲ್ಲಸ್ ನಿಟ್ಬೇಕು
ಹ್ಮ್ ಹ್ಮ್ ಹಾಗೆದು ಊಟ
ಇಲ್ಲ ಎಲ್ಲಾ ಮಾಡಬೇಕ ನಿಂಬ್ದು
ಆಯ್ತು ನ ಜಸ್ಟ್ ಈ ಸುಮ್ ಕೂತೀನಿ ಅದಕ್ಕೆ ನ ನಿನ್ಗಜಿದೆ ಫೋನ್ ಏನ್ ಮಾಡ್ಲಾತಿ ಅಂತೆ. ಊರಾಗಿದೆಯಾನ ಯಕಡೆ ನ ಹೋಗಿದ ಅಂತ.
ಇಲ್ಲ ಮುಂಜಳೆ ಎಂಟೂರು ಒಂಬತ್ತಕ್ಕೂ ಎಳ್ಕೆ
ಹ್ಮ್
ಹಾಳಗೆ ಬಂದಿವ್ ಮನೆಗೆ
ಕೂಲಿಗೆ ಕರ್ಕೊಂಡ್ ಹೋಗಿದೆನ್ನು
ಏ ನಾವು ನಾಕ ಮಂದಿ
ಯಾರ್ ನಾಕು ಮಂದಿ ನೀವ್ ಅಣ್ತಮ್ಮರ
ಹ್ಮ್
ಅವ ಆವ ನಿವೆ ತೆಗಿತಿರೆನ್
ನಾವ ತೆಗೆವಿಟ್ವಿ ಮತ್ತೆ ಏನ ಇಲ್ಲಲ್ಲಿ ಕೆಲ್ಸ ಇವಾಗ
ಏನ ಕಳ ಹೇಳಿದ್ ಏನ್ ಒಂದ ಟಮ್ನಾಗ ಮಕ್ಳು ಮೈ ಬಗ್ಸ್ಲಾರ್ದ ಇವತ್ತಿನ ದಿನ ಸದ ತೆಗಿಲೈತಿ ದ್ರ ಐ ಕ್ಯಾಂಟ್ ಬಿಲೀವ್ ದಿಸ್ ನಂಬಕ್ ಆಗ್ತಿಲ್ಲ ನೀ ಏನು ಸಂ ಸಂಸಾರ ಲಿವರ್ಗೆಯ್ತದನು
ಕಿಡ್ನಿ ಗತ್ತದ
ಅದ ಅನ್ಕೋತ ಕಳ್ಳಿಗ್ ಐತಿದ್ರ ಏಟಾ ಏಟ ಸ್ವಲ್ಪ ಲೇಜ್ ತನ ಮಾಡ್ತಿದ್ರೆ ಬಟ್ ಎಲ್ಲಿ ಇಲ್ಲಿವರೆರಿಗೆ ಗೈತ್ ಊಟ ಅದೇ
ಹ್ಮ್
ಮತ್ತೇನ್ ಸಮಾಚಾರ ಆಯ್ತಾ ಅವಲ್ಲ
ನಾಯ್ತು
ಹ್ಮ್ ಯಾವಾಗ
ಹ್ಮ್ ಹ್ಮ್ ಇಲ್ಲ ನ್ ಕೂಲಿಯ ಅಕರಕ್ಕೊಂಡ ಹೋಗಲ್ಲ ಒಂದಂದ ಅ ಅಳಚಲ್ಲ ಒಂದನ
ಹ್ಮ್ ಹ್ಮ್ ಹ್ಮ್ ಏನ್ ಇರ್ಬಡ್ಸಕಂಡ ಏನು
ಹಾ
ಬ್ಲೂಟೂತ್ ಹಾಕ್ಕೊಂಡಿ
ಹಾ
ಹ್ಮ್ ಸರಿ ಸರಿ ಅದಕ್ಕೆಂಡೆ ವಾಯ್ಸ್ ಸ್ವಲ್ಪ ಬೇರೆನ ಕೇಳ್ತಿತ್ತು ಅದಕ್ಕೇನೆ
ನಾವೇ ತೆಗದು ಮತ್ತ ಏನ್ ಮಾಡ್ತ ಹೆಂಗಿದ್ರ ಹೊಲ ಲಾಸ್ ಐತಿ ವರ್ಷ
ಹ ಹೌದೌದು
ಏನ್ಯ್ತು ಬಾಳ ಹರ್ಯೋಣಲ್
ಇದೇನ್ ಮುಗಿತ ಅಲ್ಲಿ ಕೋರ್ಸ್ ಮಾಡಿದ್ದಲ್ಲ
ಯಾವಾವದು
ಪಫಾರ್ಮರ್ಶಿ ಮಾಡಿದ್ದಲ್ಲ
ಇನ ಮುಗಲ್ಲ ಇನ ಒಂದ್ ವರ್ಸ ಇದೆ
ಹ್ಮ್
ತಗೊಂಡಿಲ್ಲನಾ
ಎಷ್ಟ ವರ್ಷ ಇರುದ ಮೂರ್ ವರ್ಷ ನಾಕ ವರ್ಷ
ಎಡು ವರ್ಸ
ಹ ವೋಸ ಫಾರ್ಮಸಿ ಅಂದ್ರೆ ಏನ್ ಬೇರೆ ಮೆಡಿಕಲ್ದಗೆ
ಹಾ ಮೆಡಿಕಲ್ ಮೆಡಿಕಲ್ ಆಟೆ
ಎಡರ್ತಲ್ವಾ ಒಂದು ಡಿ ಪರ್ಮಿಷನ್ ಅದ ಬಿ ಪರ್ಮಿಷನ್ ನೀವು ಮಾಡಿದ್ದೀವಿ
ಡಿಫಾರ್ಮಾಸ
ಡಿನಾ
ಬೀ ಬೀ
ಬಿ ಅಂದ್ರೆ ಡಿ ಫ್ಮಸಿ ದೊಡ್ಡದ ಏನ್ ಕೋರ್ಸ್ ಯಾವ್ದದು ಯಾವ್ದ ದೊಡದ ಇದ್ರಾಗ
ನಾ ಮಾಡಿದ ಡಿ ಫಾರ್ಮಸಿ ಬಿ ಫಾರ್ಮಸಿ ದೊಡ್ಡದು ನಾ ಕೊಡ್ತದೆ
ನಾಕೋರ್ಸ ಬ್ಯಾಚುಲರ್ ಆಫ್ ಕ್ಮರ್ಸ್ ಏನದು
ಹಾ ಪರ್ವಸಿ
ಪರಮ ಅಂದ್ರ
ಡಿಪ್ಲಮಾ ಪಾರ್ ಮಸತ
ಹ್ಮ್ ಹ್ಮ್ ಹ್ಮ್ ಹಂಗೆ ಹೆಂಗ ಆಗ ಬಿಡ್ತ ಡಿ ಎಡ್ ಬಿ ಎಡ್ ಹೆಂಗ್ ಬರ್ತ ಅದ್ರಂಗ ಐ್ತಾ ಇದ ಅಂದನ್ನು ಅದೇಟದ ಕೋರ್ಸು ಪೀಸ್ ಬಿಫಾರ್ಮಾಸಿ
ಅದು ನಾಕ್ ವರ್ಷ
ಫೀಸ್ೇಟ್ತ್ ಪರಿಯರ್
ಅದ ಎಷ್ಟಾದ್ರೂ ಕೇಳಿಲ್ಲ
ನಮ್ಮ ಚಾಪರ್ದ ಕಾವ
ಕಾಪಡಲ್ಲ ದ ದ ದೆ ಡಿ ಫರ್ಮರ್ಸಿ ಅಲ್ಲ
ಅದ್ೇ ಮಾಡ್ಬೇಕಕ್ಿಲ್ಲ ಮಾಡಿದ್ರ ಕಡೆ ಹೆಚ್ಚಿನ ಸ್ಕೋಪ್ ಇದಿರ್ಬೇಕ ಮೋಸ್ಟ್ಲಿ ಅದಕ್ಕೆ
ಹ್ಮ್ ಆದ್ರೆ ಮತ್ತ ಪಾರದ ಬರ್ತಾರೆ
ಹ್ಮ್
ಅದ ಒಂದ್ ಅದ ಒಂದ್ ಐದ್ ವರ್ಷ ಮೇಾಲ ಅದ ಐದುವರೆ ವರ್ಷ ಅದದ
ಅದೇ ಅವನ ಕ ತಳು
ಸಾಕ ನವು ಇವಾಗ
ಇದು ಮಾಡಿ ಅದ್ ಮಾಡಿ ಹೋಗಕ್ದ ಬರಕ್ದ
ಹ್ಮ್ ಬರ್ತ ಆರಾಮ
ಮತ್ತೆ ಫಸ್ಟ್ ಏನ್ ಸ್ಟಾರ್ಟ್ ಮಾಡ ಏ ಡೈರೆಕ್ಟ್ ಹೋಗಬೋದು
ನಾ ಇಲ್ಲ ಮತ್ತ ಅದ್ ಎರಡು ವರ್ಷ ಮತ್ತೆ ಡಿ ಫಾರ್ಮಸಿ ಮುಗ ಬಿ ಫಾರ್ಮಸಿ ಮಾಡ್ಸಂದ್ರೆ ಅಡ್ವಾನ್ಸ್
ಎರಡು ವರ್ಷ ಇಲ್ಲ ಮತ್ತೆ ಸಾರ್ಟಿಂಗ್ ಮತ್ ನಾಲ್ಕ್ ವರ್ಷ ಸ್ಟ್ ಸ್ಟ್ ಆಗತ್ ಅನ್ಕೊಂಡ ಎಲ್ಲ ಇಲ್ಲಿ
ಹ ಎಲ್ಲ ಎಲ್ಲ
ಮಾಡ ತ ಹೋದಲ್ಲ ಅದನ್ ಅದ್ರ
ಅಡಬದು ಇದು ಮಯಿಲು ಮ
ಹ್ಮ್ ಹ್ಮ್ ಎಲ್ಲ ಮಾಡತೆ ಯಾಾವದೇ ಒಂದು ಲ್ಲ ಆದ್ರ ಪರಿಪೂರ್ಣ ಆ ಕಡಬೇಕಂದೆ ಇನ ಹೆಚ್ಚಂದ ಸೌಲಭ್ಯ ನ ಕೋರ್ಸಗಳಿ
ರಾಗ ನಮಂಗ ಇದುದ್ದೆ
ಫಾರ್ಮಸಿ ಕಂಪನಿೂಡ ಇರ್ತವಲ್ಲೆ ನಿಮ್ಗ ಬಯ ಬಯೋಕಾನ್ಂನಿ ಅದಲ್ಲ ಬೆಂಗಳೂರಿಗೆ ಅದ್ರೆ ತೋತಾರೆ ನಿಮ್ಗೆ
ಹ್ಮ್ ತೂತರ ತೋತರಿ ಬಾಳ ಡಿಮಂಡ ಅದು
ಇಂಡಿಯಾ ಹೆಂಗ ಅಂದ್ರ ಒಂದು ಮೆಡಿಕಲ್ ಹಬ್ಬ ಬೆಳ್ಳತದ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡ್ಲತ್ತ ಮೆಡಿಸಿನ್
ನಾವು ಕೆಸ ಮಾಡ ಕೊಟ್ಟೇ ಅಲ್ಲಿ ಏನಾಗ್ತ
ಹಾ ಆತ ಬಿಡ್ಬಾರ್ದ ಅಟ್ಟೆ ಆಗ್ತದ ಆಗದೇ ಈಗ ಎಲ್ಲಿಗ್ ಹೋಗಲ್ಲ ಸ್ವಲ್ಪ ಬ್ಲೇಟ್ ಇಡಿತತಾವ ಪ್ರಯತ್ನ ಮಾಡ್ಬೇಕಷ್ಟೆ
ಯೇಟತ ಅನ್ಯಾಗ್ ಐತ ಲೇ ದ್ರೆ ಬರ ಬರ್ ಏನ್ ಆಗ್ತದೆ ಅ
ಹ್ಮ್ ಹ್ಮ್ ಹಂಗಗೆ ನೀಯಾಯತ
ಲ್ಲಿಲಿ ಗತ್ತ
ಎಲ್ಲಾ ಹೇಗಿಲ್ಲ ಗುಲ್ಬರ್ಗಾಗ ಬನ್ನಿ
ಲೈಬ್ರರಿ ಲ್ಲಾ
ಅಲ್ಲೆಲ್ಲ ಗುಲ್ಬರ್ಗ ಗುಲ್ಬರ್ಗ ಹೋಗಿದ್ದೇವತ್ತ ಎ ಡಿಕ ಶಿವ ಕುಮಾರ್ ಬ ಪ್ರವಾಸ ಮಾಡಲತ್ತನ ಗ್ಲೋಬರ್ಗ ನಮ್ ಇ ಅದನ
ಹೊ ಹ ಯನಂದ
ಮೀಟ್ ಮಾಡಕ್ ಹಯ್ದ್ ಅದ ಇದಿನೇ ಮತ್ತೆನ ಈ ಕಡೆ ಎಲ್ಲ ಬರ ಬರಗಲ್ಲ ಬಂದ ಮಳೆ ಇಲ್ಲ ಬೆಳಿ ಇಲ್ಲ ನಾವು ಒಂದು ಪಟಿ ಕಡೆಯಿಂದ ನಮ್ಮ್ ಹೋಬಳಿ ಮಟ್ಟದಿಂದ ಹೋಗ ಇ ಒಂದಿಷ್ಟು ಮಂದಿ ರೈತರು ಮನವಿ ಪಾತ್ರ ಕೊಡಬೇಕ ಸಾಲ ಮನ್ನಾ ಮಾಡ್ರಿ ಸ್ವಲ್ಪ ಮತ್ತೆ ಬರಾಬರಿಗೋ ಮಾಡ್ರಿ ಅಂತ ಹೇಳಿದ್ವಿ ಎಕ್ರಕ್ ಇಪ್ಪ ಸಾವಿರ ಕೊಡ ಅಂತ ಹೇಳಿದ್ವಿ
ಹ
ಬರಾ ಕಡಪಕ ಕಡಿಮೆ ಆಯ್ತ ಮತ್ತೆ ಏನ್ ಮಾಡ್ತಿ
ಹೌದೌದು
ಕೊಡಲ್ಲಪ್ಪಾ ನಾವ್ ಎಕ್ಟ್ರ ಇಪ್ಪತ್ ಸಾವಿರ ಕೊಡ್ತೀವಿ ಅಂತ ಏನ್ ಯಾಕಡೆ ಎಕ್ಟ್ರ ಇಪ್ಪತ್ತ ಅಂದ್ರೆ ಏನ್ ಮಾಡಕ್ ಆಗಲ್ಲ ನಾ ಬರೇ ನಾವು ಮಾಡಿದ ರ್ಚೆ ಅದಕ್ಕಿಂತ ಕಡಿಮೆದ್ದು
ಆಟ ಆತ ನೋತ ಹ್ಮ
ಅಂದ ಹಾ
ಯಾವವಿಗೆ
ಈಗ ಜಸ್ಟ್ ಕುಂತ್ ಮಚ್ಚೆನೆ ನಿನ ಫೋನ್ ಹಚ್ಚಿ ನೋ ಬಂದೆ ನೀನ್ ಹಚ್ಚಿದ್ದೆತ್ತ ನೀನ್ ಬರ್ತ ಏನಂತ ಮಾಡಿದ್ದೆ ಅದಕ್ಕೆ ನಿಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಮಾರ್ನಿಂಗ್
ಏ
ಹ್ಮ್ ಹ್ಮ್ ಅದ ಮತ್ತೆ ಮುಂಜಾನೆ ಮಾಡ ರೆಶ್ ಮಾಡಲ್ಲ ಈಗಾದ್ರೆ ಕಾಲಿರ್ತಂತ ಹಚ್ಚಿದ್ದೇ ನೀ ಮಾಡಿದ ನಡಿ ಈಗ
ಮ ಮ ಹಕು ನ ನವ
ಹಾಸ್ಟಲ್ ಮುಗದ ಅವನಂದ ಡಿ ಕೆ ಶಿವಕುಮಾರ್ ನೋಡಪ್ಪ ನಮ್ಮ ಸಭೆ ಸೆ ಮಾಡತೀವಿ ನೊಂದ ಎರಡು ದಿನ ಅಲ್ಲಿ ಎರಡು ದಿನ ಅದ್ ಗು ಬರ್ದಾಗ
ಇಲ್ಲಯಾ
ಅಧಿಕಾರಿ ಮಾಡಿ ಅಧಿಕಾರಿಗಳು ಮೀಟಿಂಗ್ ಮಾಡ್ತೀ ಮೀಟಿಂಗ್ ಮಾಡಿ ಎಷ್ಟು ಯಾವ ಬ್ಯಾಂಕ್ ಮಲ್ಲಿ ಮಾಡಾರ್ ಬೆಳೆಲನ್ ಅದ ಬೇರೆ ಬೇರೆ ಲೋನ್ ಅದ
ಹೌದದು
ಬಂದದ ಎಷ್ಟು ಕೊಡಬೇಕು ಕೊಟ್ರನ ಅಂತ ಮೀಟಿಂಗ್ ಮಾಡ್ತೀವಿ ಅಧಿಕಾರಿಗಳ ಸಮ್ಮುಖದಾಗಂತ ಅಂತ ಹೇಳಿದಲ್ಲ ಜಿಲ್ಲೆಯ ಅಧಿಕಾರಿಗಳಿಗೆ
ಇದು ಕೆಲವೊಬ್ರು ಬೆಳ್ಸಾವ ತಗಂತ ಬಂಗಾರಟ್ಟ ಬಸ್ ಮೆ ಅವ ಬಗ
ಅವರುದಾ ಕೂಡಲ್ಲ ಅಂಗ ಎಲ್ಲ ಹ್ಮ್ ಬೆಳ ಬೆಳಸಲಾಟೆ ರೈತರ ತೊಂದ್ರ ರೈತರ ಸಾಲ ಮಾಡ ಅಂದ್ರ ಬೆಳಸಲಾಟೆ ಮಾಡ್ತಾರೆ
ಇಲ್ಲ ಒಬ್ಬರು ಬಂಗಾಳ ಸೆಟ್ಟ ಅ
ಹ್ಮ್ ಅದು ಬೇರೆ ಕಡೆದು ಇದ್ರಾಗ ಬರಲ್ಲ ಬೆಳೆಸಾಲ ಅಂದ್ರೆ ಬೆಳೆಸಾಲದು ಅದು ಗೋಲ್ಡ್ ಲೋನ್ ಬರ್ತದೆ
ಅ ಒಬ್ಬ ತೋಡೆ ಬ ಇ ಎಲ್ಲ ಡಿ ಐ ಪಿ ಅ ಚೀಲ್ ಆಗಿಲ್ಲ ತ ಮಾಡದು
ಹ್ಮ್ ಅದು ಈ ಕಡೆ ಬರ್ಲದು
ಹೌ ನ ಬತ
ಅವ್ರದ ಏನಲ್ಲ ಕಡಿಯಂದ ಹೋಗ್ಾಯ್ತು ಅಷ್ಟೇ
ಅದೇ ನನ್ನೆ ಮಾಡಂಗಿಲ್ಲ
ಹ್ಮ್ ಹ್ಮ ಏನಕ್ಕೆಲಪಡ ಅಂಗ ಅಂದಕ್ಕೆ ನಂಗ ಅದಾವ ಅಂತಾನೆ ಇನ್ಸೂಡೆನ್ಸ್ ತುಂಬಬೇಕ ಹೊಲ್ದಗಳಿಗೆ ಲಾಸ್ ಆದ್ರ ೇನು ಪರವಾಗಿಲ್ಲ ಕಿಡ್ತಾನೆ ಬರದ ನೋಡಿ ಅವರ ಸ್ನಾವನ ಕಟ್ಟ ಏನೇನ್ ಆಗುತ್ತೆ ನೀವ್ರ್ ಚೆನ್ನಾಗದ ಮತ್ತ ನೀವು ನಮ್ ಲಕ್ಕಕ್ ಇದ್ರ ಬರ್ಬೇಕು ಒಂದ ಎಪ್ಪತ್ತತ್ಂಬತ್ತು ಸಾವಿರ ಒಂದ್ರ ಆಗೆ ಕೆಲಸ
ಹಾ
ನಮ್ದ ಕಾಲೇಜ್ ಪಿಝಾನ್ ಹವತ್ತು ಒಂದ್ ವರ್ಷದ್ದು
ಬತ ಆರಾಮ ಹ
ಅಂತ ಮಾಡೀಿವ ಏನ ಏನ ಏನಾಗತ್ತನ್ರರಿ ಮಳೆ ಬ ಬರ್ತದೋ ಏನ್ ಕಿಸತದೋ ಏನ ಗೊತ್ತಿನೇ ಆಗಲ್ಲ
ಹ ಮತ್ತ ಬರ್ಲಂತ ಅಂತರ ಮತ್ತೆ ಸಿಎಂ ಘೋಷಣೆ ಮಾಡೇನ ಬರ್ಲ ಅಂತ ಇಲ್ವ
ಅಂಗಾ ಮಳಿ ಬರ್ಲ್ಲ ಅಂತ ನಾಡ್ೋಡ ಬಿ ಆಡ ಅವೇರ್ಜಿಲ್ಲ ನೋದ್ರ ತಮ್ಮ ಬರ ಎಮ್ ಎಲ್ ಗಳು ಅವ್ರು ಹೆಂಗಿದ್ರರು ಎ ಎಲ್ ಗಳು ತಮ್ಮ್ ಸ್ವಂತ ಕರ್ಸ
ನಂಬಲರ್ ನಾರಣ ನಟ ಪ್ರಮುಖ್ಯ
ರೋಡ್ ಮಾಡ್ಸಲ ಆಗರದೆ ರೋಡ್ ಮಾಡ್ಸ ದೂಳ ಬಸ್ ಸ್ಟ್ಯಾಂಡ್ ಕುಡಿಯ ನೀರು ಅವನೇನು ಹ್ಮ ಯರಡು ಬಸ್್ಟ್ಯಾಂಡ ಏನ ಇಲ್ಲ
ಇಲ್ಲ
ಹ್ಮ್ ಹ್ಮ ಕೇಳ್ಬೇಡಲ್ಲ ನೀರು ಕುಡಿಯಕ್ಕೆ
ಹ ಮೆ ಫಲ್್ಟರ್ ಇತಂತ ವಟ
ಅವ್ರು ನೀರ್ ಮಾಡ್ಸಿದ್ರ ಇವ್ರು ಮುಡಿ ಉಡ್ತರಲ್ಲ ಇರರ್ತಕ್ಕಂತ ಅಂಗಡಿ
ಹೌದೌದು ಕೈ ಲಾಭ ಆಗಲ್ಲದು
ಅವ್ರಸ್ ಆಗುತ್ತಲ್ಲ ಇಂತಿಂತ ಜನ ನೀವ್ ಇತ್ರಾ ಇಡ್ರಿ ಅಂಗಡಿ ಬಿಡತರಾ ಬಿಡ್ರಿ ಅಲ್ಲಿ ಮಾತ್ರ ಸಾರ್ವಜನಿಕರು ಫ್ರೀಯಗಿ ನೀರ್ ಸಿಗ್ಬೇಕಂತ ಕರೆಕ್ಟ್ ಆಗಿನ್ನ ನಿರ್ದೇಶನ ಮಾಡ ಇರ್ತಕ್ಕಂಥ ತರಿಕರುಗಳು ಅವರೇ ಅಂಗಡಿಗಂದ್ರ ಸಾವಿರದಐದು ಹದೈನೂರು ತಗಳೋಗ ಎಲ್ಲ ಎ್ಡ್ತಾರ ನೀನು
ಎ ನಂಬಡ್ ಸರ್
ಎಲ್ಲಾರ್ದು ಫ್ಯಾಮಿಯ ಯರ್್ದ ಅದ್ರಾಗ ುಮನೆಲ್ಲ ಹ ಹಂಗ ತಪ್ಪ ನ ನಡತೇವ್ರೀ ಇಲ್ಲಿ ಇಲ್ಲಾಂದ್ರ ಅವ್ರು ಬಿಡಂಗಾರ ಅಧಿಕಾರಿಗಳು ಸಿಕ್ಕತ ಚಾನ ಸ ಉಮಕ ುಮಕತ ಆಯಕಸ
ಅಪಾ ಈ ಅದೇ ನದು ಎಲ್ಲ ತಳಿಗ
ಎಲ್ಲಾ ಕಡೆಗೆ ಎಂದ ಈ ಪ್ರತೊಂದ್ ಬಸ್ಷಣ ನಾ ನೋಡಿದ ಒಂದ್ ಒಂದ್ ಕಡೆ ಒಂದ್ ನೀರ್ ಸಿಗಲ್ಲ ಅಲ್ಲಿ ಆರ ಪ್ಲಾಂಟ್ ಇಡ್ಬೇಕಂತದಂಗೆ ಫಿಲ್ಟರ್ ನೀರ್ ಕೇಳ ಬೇಡ ಮುಗ್ದವ
ಸ್ವ ಮಾಡತ್ ನೀನ್ೀ ಫೋನ್ ಫೋನ್ ಬರ್ತದ ನನ್ ಫ್ರೆಂಡ್ ಮಾಡ್ತೇನ ಏನ ಹೇಳ್ಬೇಕಂತ ಹಾ ಹಷ್ಟತರ